ಹಲೋ
ಹಲೋ ಏನ್ ಮಾಡಕ್ಕತ್ತಿ
ನ ಏನ ಭೈ ಏನು ಭ ಏನ ಭೈ ಹಲೋ ತಣಯ
ಆಕಡ ಹಾ
ಆರಾಮಿದ್ದೀರಾ ಬಾಯಿ
ಆರಾಮಿದ್ದೀರಾ ಭೈ ನೀವು ಭೈ
ನಾವವು್ ಆರಾಮ್ ಭೈ ಏನ ಮಾಡತ್ತರ್ ಭೈ
ಅ ಚಾ ಕುಡಿಯಚ ಇ ಭಿ ನೀೂ ಇಯರ್ ಮಚ ಭಿ
ಬೈ ಈಗ ಮ ಹೊಂಟ ನೋ
ಬೈ ಮಳಿ ಬೆಳಿ ಹೆಂಗೈತೆ ಬೈ ಅಲ್ಲಿ
ಬಯಿ ಮಳಿ ಅತ್ರು ನಿನ್ ಗಾಜ್ ಹರದತ್ ಬಯ ಬೆಳ ಅಂತರು ಚಲೋ ಐತ್ ಬಯಿ ಉಳ್ಳಳಾಗಡ್ಡಿ ಏನ್ ಮಾಡದ ಗೊತ್ತಿಲ್ಲ ಬೈ ಉಳ್ಳಳಾಗಡ್ಡಿ ಹಾ ಚಲೋ
ನಿಮ್ ಕಡೆ ಬೈ ನಿಮ್ ಕಡೆ ಬೈ ಹ ಭೈ
ಬೈ ನಮ್ ಕಡೆನೂ ನಮ್ ಕಡೆನೂ ಮಳೆ ನೋಡ್ರಿ ಮಳೆ ಆಯ್ತುಬಾಯಿ ನಮ್ಮ ಕಡೆನೂ ಆದರೆ ನಮಗೆ ಹೊಲ
ಈ ಚಾಲಯತ್ ನ ಹಲೋ ಹಲೋ ಈಗ ಚಾಲ ಐತ್ಲಿ ನಮ್ ಕಡೆ ಇಲ್ನ ಇಲ್ಲ ಇಲ್ಲ
ಹ್ಮ್
ಹ್ಮ್
ಮತ್ತ
ಮತ್ತ ನೀನ್ ಹೇಳ್ಬಕ್ ಬಯಿ ಏನ್ ಮಾಡಾತಿ ಬಾಯಿ
ಏನ್ ನೋ ಏನ್ ಏನ್ ಮಾಡಿದಿ ಕಾಲೇಜ್ದಾಗ
ಕಾಲೇಜ್ದಾಗ ಹಾ ಪಿಜಿಕ್ ಸರ್ಟ ಲೆಕ್ಕ ಹೇಳಿದ ಮುಂದ್ ಕುಂಸಂದ ನನಗ ನಿಂಗ ಮುಂದ್ ಕುಂಸಂದ ಲೆಕ್ಕ ಇನಿದ ಮತ್ತ ಕೆಮಿಸ್ಟ್ರಿ ಸರ್ ಅವ ಪ್ರೀಣ ಕುತ್ಬಿಟ್ಟ ನಾನು ಸೂರ್ಯ ಚಪಾತಿ ಮುಂಧ ಮತ್ತ ತ್ತ ಬಯೋಪ್ರೀಡಿಗೆ ಅಂತರು ಆರಾಮ್ ಮುಗಸೋಗವು ಹತ್ ಹತ್ತು ನಿಮಿಷ ಹಾಕ್ಲಿ
ಹಾ
ಪ್ರಿನ್ಸಪಲ್ ಆ ಗುದ್ದಿದ್ದ
ಹಾ
ನ್ ಬಡ್ಸೋಳಲ್ಪಾ ಪ್ರಿನ್ಸಿಪಾಲ್ ಕಡೆ
ಹ್ಮ್
ಅ ನೀವು ಏನರ ಹ ಹೇಳಳ್ಬೇಕಕ್ ಇತ ಬಡ್ಸಂದ್ರನು
ಯ್ ನಾ ಅಲ್ಲಿ ನನ್ನ ಅಭದಕ್ ಬದ ಅಂದ್ರ ಅಲ್ಲ ಬಸ್ ಯಾರ ಬಸ್ ಸ್ಟ್ಯಾಂಡ್ಗ ಹೋಗೋುದು ನೋಡ್ಯಾರನೋ ನಾನು ಸ್ಯಾಲರಿ ಬೇಕುಮ್ಮ ನಿಂಗೆ
ಹಾ
ಡೇಂಜರ್ಪ್ ಆಯ್ತ ಎಲ್ ನೋಡಲ್ ಎಲ್ ನೋಡ್ಯಾರ ನೋಡಾಗ ಎಳ್ ನೋಡ್ಯಾರ ಏನ್ ಸುದ್ದು
ಬಸ್ ಸ್ಟ್ಯಾಂಡ್ ನೀನು ಅಭಿಷಕ ಇಣ್ಣ ಯಾರ ಬಂದಿದ್ರಿ ಅಂದ
ಹ್ಮ್
ಹಾ
ಮಾಡಿಯಾ
ಹಾ
ಗತ್ತಲ್ಲ್ರಿ ಮಿಸಸನ್ಯ ತ್ಂಗಿಲ್ಲ ಬ್ಲಾಕ್ ಮಣಿ ಅಂತ ಬರದು ಮತ್ತೊಂದ ಈ ಸತ ಈ ಸತ ಸಿಕ್ಕಂದ್ ಒಲ್ಜೇನಾ ದಿವಸ ಹೊಳಗ ಶಾಲ ಬಟ್ಟೆ ಇವತ್ ಸಿಕ್ಕಲ್ ನೋಡ ಅದು ಯಾರ ಹೇಳ ಯಾರಲ್ಲ
ಹಾ ನಾವ ನೀನ್ ಸಾ ಕಾಳೇಜ್ಕ ಬಂದಿಲ್ಲ
ಆ
ನೀವ್ ಮನ್ಯಾಗ ಹೇಳಳ್ಬಟ್ರಿ
ಆ
ಮನ್ಯಾಗ ಹೇಳೇ ಬಿಟ್ರಿ
ಹಾ ಮನ್ಯಾಗ ಹೇಳ್ಬಿಟ್ಟು ಬುಡು
ಎದಕ್ ಬಿಟ್ಟಿ ನೀನು
ಏ ಆರಾಮಿರಲಿಲ್ಲ ಹಂಗ ಬಿಟ್ಟೀನಿ.
ಏನಾಯ್ತಾ
ಹ ಜ್ವರ ನೆಗಡಿ ಕೆಮ್ಮ
ಹ್ಮ್
ಅವಿದ್ವು ಅದಕ್ಕ ಬಿಟ್ಟಿದೆ. ಮಲ್ಕಬಿಟಿನಿ
ಕಮ ಅಯ್ತಂನೀಗ
ಹಾ ಕಮಿ ಆಗೈತಿ ಕೆಮ್ಮ ನಗಡಿ ಆಟ ಅಯ್ತಿ
ಮತ್ತ ಅರೀಶ್
ಹೇ ಭಯ್ ಅಲ್ಲಾಗಂತಾರೆ ಯಾರಲ್ಲೋ ಭಯ್
ಅಯ್ಯ ಮತ್ತ ಮದ್ಲಿನ್ ಕಾಲೇಜ್ದಾಗ ಮದ್ಲಿನ್ ಕಾಲೇಜ್ ದ ಆರನ ಒಡಿಯಂತಲ
ಕಾಲೇಜದಾಗ್ ಹೋಗಿಲ್ಲ ಬಾಯ್ ಯಾರು ಇಲ್ರಿ ಬೆೇಕಾದರನ್ ಕೆಲ್ರಿ ಬೆೇಕಾದರ ಕೆಲವಿ
ಕಿಲ್ಲೆಯಲ್ಲಿ
ಹಾ ಇತ್ ಹಂಗ ಒಂದ ಒಂದಿಟ
ಹ್ಮ್ ಯಾಕ ಬಿಟಬಂದಿಯಾ
ಹಾ ಹಂಗ ಬಂದ ಅಂಟ ಹೋಗೋದ ಬರದು ದೂರ ಆಕತ್ತ ಹಾಸ್ಟೆಲ್ ಹೂತ್ತದ್ರ
ಹಾ
ಮತ್ತ ಜಿ ಮಾಡ್ಕೊಂಡಿರಂದ್ರ ಅವ್ರ ಹೊರಗ
ಹ್ಮ್
ನಮ್ ಪಿ ಜಿ ಅದ್ರ ಸಜುಲ್ ಹೆಂಗೇಳ ಮುಂಜಲಿ ಆಗ ಎಂಟಕ್ ಕ್ಲಾಸ್ ಸ್ಟಾರ್ಟ್ ಅಲ್ಲಿ. ಧಾರವಾಡದಾಗ
ಹಾ
ಗೋಬೇಕು ಮೆಸಿಗೆ ಹೋಗಿ ನಾಸ್ಟಾ ಮೆಸಿಗೆ ಹೋಗಿ ನಾಸ್ಟಾ ಮಾಡಿ ಮತ್ ಕಾಲೇಜ್ ಕ ಹೋಗಬೇಕು ಪಿ ಜಿ ಅಂತ್ರ ಬಂದ ಎ ಎಷ್ಟು ಅಡ್ದಡದು ದಿನ ಅದಕ್ಕ ಬ್ಯಾಡಅನ್ನಿಸ್ತು ಬಂದ್ಬಿಟ್ಟನ.
ಹಾಸ್ಟಲ್ ಹಚ್ಬೇಕು ಇಲ್ಲಾ
ಹಾಸ್ಟೆಲಾ ಇದ್ದಿದಲೀ ಅವ್ರಿಗೆ ತಗದ್ರರು ಈ ವರ್ಷ. ಈ ವರ್ಷ ತಗದ್ರ ಅವರು. ಹಾ ಈ ಹಾಸ್ಟೆಲ್ ಇತ್ತ ಅಂದ್ರ ಅಲ್ಲಿ ಇಡ್ದ.
ಹ್ಮ್
ಹಲೋ ಹಾಸ್ಟೆಲ್
ಎಲ್ಲಿ ಇದಿಯೇನ್ ನೆಟ್ವರ್ಕ್ ಇಲ್ ನೋಡ ಸರ್ ಆತನಿಂದ
ಹಾ ಹಾ ಹ್ಮ್
ನೆಟ್ವರ್ಕ್ ಇಲ್ಲಿನ ಸರಾತಾಗ.
ಈ ಬನ್ನಯ ಮನ ಒಳಗೆ ಹೋದ್ರ ನೆಟ್ವರ್ಕ್ ಬರ್ದಂಲ್ಲ ನದ್ರೋದಕ್ಕ.
ಮತ್ತ ಹೊರಗ ನಿಂತ ಮಾತಾಡ
ಹ್ಮಾ ಮಾ ಮಾ ಹ ಹೇಳ್ ಹೇಳು.
ಹಾಸ್ಟೆಲ್ ಎದ್ಕ ಹಾಚಿ ಹಾಸ್ಟೆಲ್ ಯಾರ್ತಾಗ್ದ್ರು ಹಾಸ್ಟೆಲ್ ಯಾವಾಗ್ತಾಗುದ್ರು.
ಯಾಮ್ ಹುಡುಗರು ಬಾಳಾಲಿಲ್ಲ ಹಲೋ ಅದಕ್ಕ ತೆಗೆದ್ಬಿಟ್ರು.
ಹ್ಮ.
ಹ್ಮ್. ಅಕ್ಕ ತಗದ ಬಿಟರ ಹ್ಮ್.
ನೀ ಯಾಕ ಬಂದಿ.
ಹ ಅಳಕ್ಕಾಲಿಯೇ.
ಮತ್ತೇನ ಬ್ಯಾರೆ ಲಪ್ಡಾಗೈತ್ ಅಂತ್ಲ.
ಏ ಇಲ್ಲ ಹೋಗ.
ಮತ್ತ್ ಸಾಲ್ಯಾಗ ಎಲ್ಲಿ ಇದ್ದಿ.
ಹ ನಿನಗ ಯಾರ ಅಂದ್ರೆ ಹೇಳದ್ನ.
ಏ ನಮ್ದ ನೀನಾ ಆಚೆ ಇಲ್ಲ ನೀನೇ ಇಲ್ಲ ಲಪ್ಪಡಾ ಅಂತ ಹೇಳಿ.
ಹ್ಮ ಹ ಯಾರ್ ಹೇಳಿಲ್ಲ ಪಾ ನಿಂಗ.
ಅವಾಗ್ ಹೇಳಿನಲಾ ಅವಾಗ ಹೇಳಿಲ್ಲ.
ಹ್ಮ್ ಹ್ಮ್ ಹಂಗಾಲಪ್ಪ ಮಂಡ ಏನ್ ಸಾಲಾಗೇನ.
ಶಾಲಿ ಎಲ್ಲಿದ್ದೇನೆ.
ಶಾಲೆಗೆ ಅಲ್ಲಿಯ ಇದಕ್ಕ ಫಸ್ಟ್ಫಶ್ನೆ ಹುಟ್ಟೆದಾಗಿಂತ ಹೇಳ್ತಿನ ನೋಡ್.
ಹ್ಮ್.
ಹಲೋ ಫರ್ಸ್ಟ್ನೇಕ ರಾಕೇಶ. ಅಲ್ಲಿಯ ಇವ್ ಕೆ ಜಿ ಮುಟ ಮುಗಸಿನ ಎಲ್ ಕೆ ಜಿ ನಾಲ್ಸಾರಿ. ಯು ಕೆ ಜಿ ಎಲ್ ಕೆಜಿ ಆಲಿ ಮುಕ್ಷಿನ. ಒಣ್ಣೆತಿ ಅರ್ಧ ಅರ್ಧ ಕಲ್ತನ್ಯ ಅರ್ಧಕಿತ್ತ ಮ್ಯಾಕ್ ಕಲ್ತನ್ಯ.
ಹ್ಮ್.
ವಲ್ಲೆ ಬಂದ್ ಬಿಡಿಶ್ ಅಕ್ಷರ ಅಕಾಡೆಮಿಗೆ ವಾಯ್ಲಿ ಒಣೆತ ಕುಂದಿರ್ಸ್ಬಿಟ್ ಟ್ರು ಈಗ ಸೆಕೆಂಡ್ ಪಿ ಯು ಸಿ ಮುಗಿತಿ ತ ನಂದಿಗ.
ಏಟ ನಿಂದ ಇಶಿವಿ.
ಎರಡ್ ಸಾವಿರ ಎಂಟು ಹದ್ನಾಕು ಅದು ಎರಡ್ ಸಾವಿರ ಎಂಟ.
ಹ್ಮ್ ಹ.
ಹ್ಮ್.
ನಂದು ಎರಡ್ ಸಾವಿರದ ಎಂಟೆ.
ಹ್ಮ ನೀನ್ನು ಹಿಂದ ಹಾಚ್ಚರ ಏನ್.
ಹ್ಮ್.
ಹ್ಮ್.
ಲೇಟಾಗಿ ಹಚ್ಚರ.
ಹ್ಮ್. ಹಂಗ ಮಾಡಿಬಿಟ್ರು ಆಮ್ಮೇಲೆ.
ಹ್ಮ್.
ಏಕ ನಾವು ಸೂರ್ಯ ಅತ್ರು ಈಏಕ ಏಳನೇ ತ ಮಟ ಏಕ ಕಲ್ಕೋತಾ ಬಂದು ಒನಂತೆ ಇಂದ್ರ. ಹಾ.
ಅಲ್ಲಿ ಅಕ್ಷರ ಕಡೆ.
ಹ್ಮ ನಾನು ಸೂರ್ಯ ವೀರ್ಯ.
ಹ್ಮ್.
ಇದು ಅವರು ನು ನ್ಯಾಕ ಗೊತ್ತಲ್ಲ ನಿಂಗ.
ಇಲ್ಲ.
ಹ ಒಟ್ಟ ಒಟ್ರು ಇದ್ರು.
ಹ್ಮ.
ಆಮೇಲೆ ಎಡ್ತಕ್ಕ ಅವ ಬೇರೆ ಕೊಡುಲ್ಲಾ ನಾ ಸೈನಿಕ ತನ ಕೊ ಸೈನಿಕತನು ಅಲ್ಲಿ ಒಂದ್ ವರ್ಷದಾಗ ಬಿಟ್ಟಬಣಿ
ಸೈನಿಗೆ ಇ ತನಕ ಬಿಟ್ಟಿಯ
ಸಾಯನಿಕತನಲ್ಲಿ ಸಹಜ ಅಂಸ್ಲಿಲ್ಲ ಅದಕ್ ಬಿಟ್ಟವಣಿ
ಹ್ಮ್
ಮತ್ತ ಇದು ಪನ್ನಿಲ್ಲ ಹೇಮಮ್ಮ
ಮಾತ್ತ ಅಲ್ಲಿ ಸಿರಾ ಕಡೆ ಬನ್ನೆ
ಸೂರ್ಯ ನಾನು ಮುರಳಿ ವೀರ್ಯ ವಷ್ಟರು ಅಲ್ಲಿ ಮಾತು ಕುಡಿದು
ಹ್ಮ್
ಮತ್ತ ಒಂದ ವರ್ಷನಗ ಇದು ಏಡ್ ತೊಂದತ್ತು ಚೇಂಜ
ಹ್ಮ್
ಹ್ಮ್ ನಾವ ಏಳ ಎಂಟ ಒಂಬತ್ತು ವರ್ಷ ಕಾಲ್ತೀವಿ ನಾನು ಸೂರ್ಯ
ಹ್ಮ್
ಹ್ಮ್ ನೈನ್ತ್ ಟೆಂತ್ ಇಲ್ಲಿ ಹೇಮಮ್ಮ ಮುಗಸಿದ್ವಿ
ಹ್ಮ್
ಮುಗಿಶಿ ಮತ್ ಫರ್ಸ್ಟಿಯರ್ಕ್ ಧಾರವಾಡ ಹೊದ್ನಿ ಧಾರವಾಡ ಧಾರವಾಡದಾಗ ಹಿಂಗಾತು ಬಿಟ್ಟ ಬನ್ನಿ ಇಲ್ಲಿ ಹೆಚ್ಚಿದ್ನಿ
ಹ್ಮ್ ಧಾರವಾಡ ಯಾರು ಹಚ್ಚಿದ್ರ
ಅಲ್ಲಿ ನಮ್ಮೂರತ್ ಯಾರು ಇಲ್ಲ ನಮ್ಮ್ ಮೂರರತ್ತು ಕುಳಗೇರಾಗಿದ್ರು ನೋಳ್ಗುಂದ ನರ್ಗುಂದ ಹಿಂಗ್ ಹುಡುಗರ ಇದ್ರು
ಹ್ಮ್
ಮತ್ತೆ ಗೋಕಾಕ ಗೋಕಾಕ್ ತ ಕುನ್ಗೋಲ
ಹ್ಮ್
ಅಲ್ಲೆಲ್ಲ ಹುಡುಗರು ಇದ್ರು
ಹ್ಮ್
ಹಚ್ಚೆಗ ಪೌಡರ್
ಹ್ಮ್
ಹ್ಮ್ ಹತಷ್ಟು ನೀ ಏಲೆಲ್ಲಚ್ಚಿದೆ
ನಾ ನಾ ಪೋನ್ ಮಾಡಿದೆ ಹೊತ್ತುನ
ಹಾ ಹಾ
ನಿಮ್ಮ ಮೇಲೆ ಯಾಕ ಬಯ ಆತಿಲ್ಲಾ
ಹಾ
ಮ ನಿಮ್ ಮಮ್ಮಿಯಾರ ಬೈಯಯ್ತಿರ್ಲ ಅದಕ್ಕ
ಅದ ಆ ಆ ಹಂಗ ಈ ಬಾಳ ಸಾಲಿಗ ನಿಮವು
ಹ್ಮ್
ನಿಮ್ ಬಾಳ್ ಸಾಲಿಗೆ ಅಲ್ವ ನಾನ ಅದಕ್ ಭೈ ಹತರು ಅವ್ರು ಹದ್ನಾರ ಸಾಲಿ ಹದ್ನಾರ ಶಾಲೆದವು ಹಂಗ ತಿಂಗ ತನತಿದ್ರ
ಹ್ಮ್
ಹ್ಮ್
ಹಸ್ಟಲೆ
ಹಾ ಆಯ್ತಲ್ಲ ಹಚ್ ಬೈಯಿ ನಂಬರ್ ಹೇಳ್ತಿನ್ ನೋಡ ಈದಲ್ಲ ಈದಲ್ಲ ಬೇರೆ ಹೇಳ್ತಿನ್ನೋಡ
ಇದ್ರಾಗ ಇನ್ಸ್ಟಾಗ್ರಾಮ್ದವ್ರ ವಾಟ್ಸಗದ್ರ ಸೆಂಡ್ ಮಾಡ
ಹಾ ಆಯ್ತಲ್ಲ ಆಯ್ತು
್ಮ ಮತ್ ಯಾಬ್್ದ ಯಾರ ಮತ್ತ ಅಸನು
ಹಾ ಹಾ
ಹ್ಮ